ಹಲೋ ಹ್ಮ ಹ ಕ ಆಳಷ್ಟ
ಅಯ್ವಾ ಇಲ್ಲಿ ನಟರ್ಕ್ ಇಲ್ಲ ಆರಾಮ್ನ ಅವ್ ನೀನಾ
ಹ್ಮ್ ನಾನು ಆರಾಮ ಹೌದ ಅಲ್ ನೆಟ್ವರ್ಕ್ ಹೊಟ್ಟ ಯಾವಾಗ ಮಗ್್ಲುೂ ಅಷ್ಟೇ ಸರಿಯಾಗಿ ಬರೋದಿಲ್ಲ ಒಟ್ಟ
ಇಲ್ಲ ಚಂತಕ್ಕೇನ ಆಗಲ್ಲ ಬಿುಡು ಒಂದೊಂದ್ ಸಲ ಆತಿರ್ತದ ಅಂದ್ರ
ಹಾ
ಜಾಸ್ತಿನ ಆಗಲ್ಲ
ಹೌರಾ
ಅಂದ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ಇಲ್ಲಿ
ಹ್ಮ್ ಮತ್ತ ಏನ್ ನಡ್ದ ಏನಲ್ಲ ಸುಮನೆ ಕುಂತಿದ್ದೆ
ನಾ ಎ ಸುಮ ಕೊತೇನ
ಹೌದಾ
ಹ್ಮ್ ಇಲ್ಲೇಏನ ಊರ ಕರೆಂಟ್ ಕೊಡಲ್ಲ ಏನಿಲ್ಲ ಸಾಕಸಕರಿ
ಹ್ಮ್ ಆದ್ ನಿಮ್ಮ್ ಊರಾಗೇನು ಯಲ್ಲಮ ದೇವಿದು ಬಾಳ್ ಎಂದ್ರ ಫೇಮಸ್ ಆಗಂತಲ್ಲ
ಹೌದು ಬಾಳ ಇದ ಐತಲ್ಲಿ ಹ್ಮ್ ಜಾ ಆಗತ್ತ ಹೊಸುಕ್ಕೊಮ್ಮೆ
ಹಾ
ಬಾಳ್ ಮಂದಿ ನಡ್ಕಂತಾರ ಊರಲ್ಲಿ ಇಲ್ಲಿ
ಹೌದಲ್ಲ ಅಂದ್ರೆ ಏನ್ ಸತ್ತ ತುಳಕ
ಸತ್ತುಳ ಕಾಣಬ ಬಾಳ ಮಂದಿ ಬೇರೆ ಬೇಲೂರಲ್ಲಿ ಎಲ್ಲರ ಬರ್ತಾರೆ ಇಲ್ಲಿಗೆ
ಹ್ಮ್
ಹ್ಮ್
ಅಂದ್ರೆ ಏನ್ ಅನ್ಕೊಂಡದ ಆಗ್ತದಲ್ಲಿ
ಹ್ಮ್ ಅನ್ಕೊಂಡಿದ್ದ್ ಆತದ್ಂತಾರವಾ
ಹ್ಮ್ ಹ್ಮ್ ಹ್ಮ್
ಆಗೋಗ ಹಾಗಗ್ಯವ ಹ ವರ್ಷಕ್ ಒಂದ್ ಸ್ವಲ್ಪ ಜಾತ್ರೆ ಆಗ್ತ ಹದಾ
ಹ್ಮ್
ಬಸ್ಸಕ್ ಒಂದ್ಸಲ ಬ್ಯಾಟಿ ಎಲ್ಲರು ಬ್ಯಾಟಿ ಮಾಡ್ತಾರ ಬ ಬಿಡ್ಕೊಂಡರು ಬಂದ್ಗೇಶಿಂದ
ಹ್ಮ್
ಜಾತ್ ಮಾತ್ರ ಚಂದ ಆಗ್ತ
ಹೌದಾ ಗ್ರ್ಯಾಂಡ್ ಆಗ್ತದಾ
ಗ್ರ್ಯಾಂಡ್ ಆಗ ಆಗ್ತದೆ
ಹ್ಮ್ ಹ್ಮ್ ಮತ್ತ
ಮತ್ತೆ ಹೇಳ್ಬೇಕಕ್ ನೋಡುವ
ಏನ್ ಎಲ್ಲಾನಮ್ ಫ್ರೆಂಡ್ ಅವ್ರ ಸ್ಫೋನ್ ಹಚ್ಚಿದ್ರ ಬೇಕಾ ಅವ್ರಲ್ಲ
ಅ ಚೀತ್ಲ ಅವಾಗಲ
ಹಾ
ಮಾತಾಡಿದೆೆ ಇಟ್ಲಯ್ಕೇನ ಹುಡುಗರು ಕಿರಿಕಿರಿ ಮಾಡಾಕತ್ತಾವಂತ ಹ್ಮ್
ಅದನ್ನು ಇಪ್ಪರು ಬಾಳತಕದಾ
ಇವು ಬಾಳ್ ಬೆರಕದು ಹುಡುಗ್ರೆದು
ಹ ಹೌದ ಪಾರದನ ಏನಲ್ಲ ಅವಳ ಬಸ್ತ ಬಾರಸ್ ಕುಂದ್ರ ಸ್ಥಳ
ಹೌದ
ಹಾ
ಸಣ್ಣ ನುಡ್ರೆ ಬೆರ್ಕತೆ ನಮ್ದು ಸಣ್ಣ ನುಡಿ್ರ ಬಾಳ್ ಬೆರ್ಕೈತೆ ಹ್ಮ ಈಗ ನೋಡ್ ದೊಡ್ಡ ಹುಡಿಗಿನೇ ಹೊರಗ ಆಟ ಆಡ ಹೋಮ ನಡಿ ಅಂತ ಕರ್ಕೊಂಡ್ ಹೋಯ್ತಿ ಅಕಿ ಆಯ್ತ ಎಲ್ಲರಿಗಿ ಹೊಡದ ಚೂಟಿಗೆಸಿಂದ ಅಳಿಸಿ ಬಿಡತಾಳ ಅಕಿ ದೊಡ್ಡಕಿಗಿ
ದೊಡ್ಡಕೀಗ ಅಳಸತಾಳ
ದೊಡ್ಡಕ್ಕೀಗೆ ಅಳಸತಾಳ ಆಕಿ ಅತಗ ಅಂತ ಕುಂದರ್ತದ
ಹೂ
ಸಣ್ಣ ಹುಡುಗುರೆ ಬರಿಕಿ ಇರ್ತಾವ
ಹೌದು ಅದನ್ನ ಹಂಗೆ ಮಾಡ್ತ ಹೊಡ ದೊಡ್ಡದ ಪಾರಗ ಹೊಡದ ಕುಂದ್ರಿಸಿ ಬಿಡ್ತನ ಅಂತ
ಬರೀಕ್ಯಾಲ ಆ ಹುಡುಗಿ ಬಾ ಬೆರಿಕ್ಯಾದ ಅದನ್ನು
ಹೂ
ಹಚ್ಚಿದೆ ಏನ ನೀನು ಅಕಿಗಿ
ಹಚ್ಚಿಲ್ಲ ನಾನು ಏನು ಮೊನ್ನೇನೆ ಹಚ್ಚಿದ್ದು ಹಚ್ಚಬೇಕು ಎಸ ಏನ ಆಯ್ತಾ ಹಚ್ಚಿಲ್ಲ
ಹು ಹು
ಏನ್ ಮಾಡಿದ್ರು ಊಟಕ್ಕೆ
ಊಟ ರೊಟ್ಟಿ ಬದ್ನೇಕಾಯಿ ಪಲ್ಯ ಅನ್ನ ಸಾರು
ಹು ಹು
ಮೊನ್ನೆ ಹಬ್ಬ ಇತ್ತಲ್ಲ ಚೆಂತಕ ಉಂಡಂಗ ಆಗಯಿತಿ ಚಿಕನ ಅದು ನಿನ್ನೆನು ಅದಿನೆ ಉಂಡಂಗ ಆಗ್ಯದ ನಮಗ
ಹೌದು ಮತ್ತೆ ಎರಡು ದಿನ ಹಬ್ಬ ಇತಲ್ಲ ನಿಮ್ದು
ಹು
ಮಾಡಿರನ
ಹು ನಿನ್ ನಿನ್ ಸ್ಟೇಟಸ್ ಬರಲ್ಲ ನೋಡ ನನ್ನ ಫೋನಲ್ಲಿ
ಯಾಕ
ಯಾಕೇನ್ ಬರೋದಿಲ್ಲ ನಿನ್ನ ಸ್ಟೇಟಸ್
ಹೌದಾ ಅದು ಒಂದ ಸರಿ ನಂಬರ್ ಮತ್ತೆ ಸೇವ್ ಮಾಡ್ಕೊಂಡಿನೇನ ಅವುಗಳಿಂದ ಬರಕತಿಲ್ಲ ಏನ
ನೀನ್ ಸೇವ್ ಮಾಡ್ಕೊಂಡೆ ಏನ ನಂಬರ
ನಂಬರ್ ಚೇಂಜ್ ಮಾಡಿಲ್ಲಾ ನಿಂದು ಚೇಂಜ್ ಇತ್ತಲ್ ಹೊಸ ನಂಬರ್ ಬಂದಾದಲ್ಲ ಸೇವ್ ಮಾಡದಿಂದ ಸ್ಟೇಟಸ್ ಕುಂದ್ರಿಸಿಲ್ಲ ಅದಕ
ಹೌದಾನ ಹಿಂಗ ಕುಡಸತಿ ಏನ ನಿನ ಯಾವ್ದು ಬೇಕು ಅಂತಿಲ್ಲ
ಬೇಕಾದಾಗ ಕೊಡಸತಿನಿ ಇಲ್ಲರದಾಗ ತಗಿತೀನಿ
ಹು ಹು
ಹಂಗ ಕುಂದ್ರಸಿ ಇರಲ್ಲಕಿಲ್ಲ ಅದಕ್ಕ ಬಂದಿಲ್ಲ
ಅದ ನಮ್ಮ ಯಜಮಾನ್ ಫೋನಗ ಬರ್ತದ ಏನ ಸ್ಟೇಟಸ್ ನನದ್ರಾಗ ಬರವಲ್ತು
ಹು ಮದಲ ಮತ್ತ ಅದ್ ನಂಬರ್ ನಿನ್ ಬಲ್ಲೆ ಇತ್ತಲ್ಲ
ಹ್ಮ್ ಇಲ್ಲ ಆನ ಬರಂದ ಬೇಲೆ ಇರ್ಲಿಲ್ಲ ಆನಂದೇ ಆತಂದೆ ಸೇವ್ ಮಾಡಿ ಅದಲಿಂದ ಅದ್ರಾಗ ನೀ ನಂಬರ್
ಹ್ಮ
ಇ ನಂಬರ್ ಚೇಂಜ್ ಆದ್ಮಾಗ ಇ ಇದ ಕೂಡ್ಸಿಲ್ಲ ಅಂದಿನ ಬರಾವಾಲ್ತು
ಗೆ
ಹ್ಮ್
ಏನ್ ಕೆಲ್ಸದೇನ ನೋಡ್ದ ಮತ್ತೆ ಬೇರೆ ಕಡೆ
ಇನ್ನು ನೋಡಿಲ್ಲೋಡ
ಹ್ಮ
ಎಲ್ಲಾರ ಹೋಗ ಯಾರ ಕೇಳ ನೀನ ಕೇಳಕಿ ನೀನು ಹೋಗಿದ್ದೀನಿ
ಹ್ಮ
ಯಾರಿ ಕೇಳಿ ಅದು ಹುಡುಗ ಬಸರಾಜನ ಅಚ್ಚಟೈತೆ ಫೋನು ಮೊನ್ನೆ ಹಚ್ಚಿದಿದ್ದ ಫೋನ್ ಎಲ್ಲಿದೆ ಅವ ಏನ್ ಡನ್ ಇದ ಆಗಬಲ್ತು ನೋಡ್ತನ ತಗೋ ಅಂತ ಅಂದ
ಹಾ
ಯಾರ ಕೇಳ್ಬೇಕವ
ಹೌದಾ
ಹ್ಮ್ ಎಲ್ಲಾರ ಕೆಲ್ಸಕ್ ಹೋದ್ರ ಆರಾಮ ಇರ್ತೇನೆ ಅನ್ಸೈತಿ ಜನರೇ
ಅದೇ ಹೊಟ್ಟೆ ಅಂದ್ರೆ ಖಾಲಿ ಕೂಡ್ಬಾರ್ದ ಇಲ್ಲಲ್ ಖಾಲಿ ಕುಂತ್ರೆನೇ ಮನುಷ್ಯ ಕೆಡದು
ಕಡೆಗೂ ನನಗೂ ಹಂಗೆ ಅನ್ಸಿ ಬಿಟ್ಟೈ ನ ಹೆಂಗ ಅನ್ಸಿದೆ ನನಗೂ ಹಂಗೆ ಅನ್ಸ
ಹ್ಮ್ ಒಟ್ಟು ಏನಾನೋ ಒಂದ್ ಮಾಡ್ತಿರರ್ಬೇಕು
ಆ ತಿಂಬ್ರುಳಕಾಯಿ ಖಾಲಿ ಕೂಡುಬಾರದು
ಹ್ಮ್ ಎಷ್ಟ್ ಖಾಲಿ ಕುಂದಿರ್ತವಿ ಅಷ್ಟ್ ನಮ್ಗ್ ವ್ಯಾಲ್ಯೂನು ಇರಲ್ಲ ಮನೆಯಾಗ ವ್ಯಾಲ್ಯೂನುೂ ಕೊಡಲ್ಲ
ಬೆಲಿ ಕೊಡಲ್ಲ ಹಂಗೆ ಮನೇಲಿ ಎಷ್ಟು ಕೆಲ್ಸ ಮಾಡಿದ್ರುನು ಏನ್ ಮಾಡಿದೀನು ಅಂತ ಕೇಳ್ತಾರಾ
ಹಂಗೆ ಹ್ಮ
ನಡೆಯಲ್ಲ ಮನೆಯಲ್ಲಿ ನೋಡಿದ್ರ ಹಂಗೆ ಹಂಗಂತಾರ ನಮಗ
ಹ್ಮ್ ಏನ್ ಮಾಡಿದಿ
ಏನ್ ಮಾಡಿದ್ಯಾ ಅಂತ ನಾವು ಬತ್ತು ಹೆಣ್ಮಕ್ಕಳು ಹುಟ್ಟೀದೇ ವಿಚಾರಿಸಿ
ಎಲ್ರೂ ಹಂಗು ಇರಲ್ಲ ನಾನು ಅಷ್ಟೇ ಓಡಾಡ್ತಿರ್ಲಿಲ್ಲ ಮೊದಲು
ಹ್ಮ
ಇವಾಗೆಲ್ಲ ಏನೆಲ್ಲ ಸದ್ಯಕ
ಇನ್ನ ಪಾಡು ತಗೋಬೇಕು ತವ್ರ ಮನ್ಯಾಗನು ಕಷ್ಟ, ಗಂಡನು ಮನ್ಯಾಗನು ಕಷ್ಟ. ಹಂಗ ನೋಡಿದ್ರೆ ಎಲ್ಲಾ ಇಲ್ಲಿ ಇಲ್ಲಿ ಅನುಭವಿಸಿ ಹೋದನು ಈಗ ಚಲೋ ಬಿಡಕ್ ನನಗ
ಹ್ಮ್ ಹ್ಮ್ ಅಲ್ಲ ಅಷ್ಟ್ಟು ಏನಂತಾರಲ್ಲ ನಾಕ್ ಜನ್ಮಕ್ ಆಗಟ್ ಅಲ್ಲಿ ಅನಭವಿಸ್ದಂಗ ಆಗ್ಯದ
ಅಲ್ಲ ಅನ್ಭವಸಂಗೆ ಆಗ್ಯದ ಅತ್ಯರ್ ಕೈಯ ನಡದಂಗ ಆಗ್ಯದ ನೀನ್ ಅಲ್ಲೇ.
ಹ್ಮ್ ಹಂಗೆ ಆಗ್ಯದ ನೋಡವ್ವಾ.
ಹ್ಮ್
ಆ ಅತ್ತಿದೆರ್ ಕೈಯಾಗ ನಾಡದಂಗೆ ಆಗ್ಯದ ಅವ್ರ.
ಹ್ಮ್ ನಡದಂಗ್ ಅಗೆತಿ ನೋಡ್
ಇವಾಗಾದ್ರ ಹಂಗಿ ಅದ ಮತ್ತ ಮೊನ್ನೆ ಮತ್ತ ಊರಿಗೋದ್ರೆ ಏನ್ ಒಂದ್ ಜಂಪ ಅಟ್ಲಿಸ್ಟ್ ಗೆ ಕೊಟ್ಟಿಲೋರು.
ಹೌದಾ
ಕೊಟ್ಟಿಲ್ಲ ಹಂಗೆ ಕಳ್ಸ ನಮ್ಮ ಅತ್ತೆ ಬಂದಿದ್ರ ನಮ್ ಅತ್ತೆಗ್ ಅಷ್ಟೇ ಮಾಡಿ ಕಳ್ಸಾರ.
ಈ ಮತ್ತೆ ಬಂದಿರ್ತಿ ಬಟ್ಟಿ ಗಿಟ್ಟ ಯಾರ ಊಟ್ಗ ಬಟ್ಟಿ ಯಾರ ಹೊಸ್ ತೊಗೊಂಡ್ ನಿ ಕಳಸಿಲ್ಲ ಏನ್ ಡ್ರೆಸ್.
ಏ ಏನಿಲ್ಲ ಮದವಿ ಟೈಮ್ದಾಗ ಒಂದು ಸೀರೆ ಬಂದಿತ್ತು ಸೀರೆ ತಗೋತೀನಿ ಅಂದ್ರೆ ಕೊಟ್ಟಿಲ್ಲ
ಹೌದಾ
ಹ್ಮ ನಮ್ಮ ಹಳಿ ಸೀರೆ ನಮಗ್ ಬೇಕಾದಂತ ತಗೊಂಡಿಲ ನಮ್ಮ ವೈನಿ ದೊಡ್ಡ ವೈನಿ
ಈಗ ಮದ್ವೆ ಹೊಸ್ತಳಗ ಹೋಗಿರ್ತ್ರಿ ಅವತ್ತ ಉಟ್ಟ್ಕೋ ಲಾಕ್ ಬಟ್ಟಿಗಿಟ್ಟೀನ್ ಕೊಡ್ಸಲ್ಲ ಡ್ರೆಸ್ ಆತರ ಏನ್.
ಏ ಹಂಗೆಲ್ಲಾ ಏನು ಕೊಡ್ಸಲ್ಲ ನಮ್ ಕಡಿ. ನಮ್ಮ ಮನೆಯವರು ಮ್ಮ್ ಮೊದಲ್ ತಗೊಂಡಿರ್ತೆವ್ಲಾ ಅವೇ. ಒಂದ್ ಸೀರ್ ಚೆನ್ನಾಗಿತ್ತ ಬಂದದ್ದು ಮಾಡಿದ್ದು ಅದ್ ಸೀರ್ ತಗೋತೀನಿ ಅಂತಂದ್ರೆ. ಹ ಹಾ ನನಗ್ ಮಾಡಿದ್ದದ ನಾ ಉತ್ಕೋತೀನಿ ಕೊಡಲ್ಲ ಅಂದ್ಳು.
ಏನ್ ತಗೊಂಡ್ ಹೋಗ್ತಾರ ನಾವ್ ಸಾಯಗಂಟ್ ಇಂಥ ಬರಿ ಮಾಡ್ತಾರ ಅಲ್ಲರು ಒಂದ್ ಹೆಣ್ಣಿಗೆ ಹೆಣ್ಣಿಗ್ ಹಿಂಗ್ ಮಾಡದ ಚೊಲೋ ಅಲ್ಲಾ.
ಅದ್ಕ ಹೋಲ್ ಬಿಡು ಆಯ್ತ್ ಬಿಡು ಸುಮ್ನೆ ಉಟ್ಕೊ್ ಬಿಡು ಅಂತ ಅಂದೇ ನಾನು. ಅದ್ರೂನು ಅಂದ್ರೂನು ಆ ಟೈಮ್ದಾಗ್. ಹಂಗೆಲ್ಲಾ ಮಾಡ್ದಾಗ ಏನದ ಎಲ್ಲಾ ಒತಡ್ಲಿಂದ ನೆನ್ಪ ಬರ್ತವ.
ನೆನಪ್ ಬರ್ತವ ಮತ್ತೆ.
ಹ್ಮ್ ಅದಕ್ಕೆೇ ತಂದಿ ತಾಯಿ ಇರಲಾರದ ಮಕ್ಕಳ ಇರಬಾರದಂತ. ಹಗೆ ಅನಸ್ಥಿರತ ನನಗ ಅತ್ರ್ರ ಅವ್ರೆಲ್ಲಾ ಹಂಗ ಮಾಡಿದಾಗ ಹಂಗೆ ಅನ್ಸ್ತ ಸುಮಣ
ನೀನ್ಡ ಕಡಿಗ ನೋಡಿದ್ದೆ ಕೂಣ ಅದ ನಿನ್ ಬ್ಯಾಸ ಮಾಡ್ಕೆ ಬಡ
ಅಷ್ಟೆ ಇವಾಗಾರ ನ ಇವಾಗಾರ ಚೆಂದಾಗಿ್ಯದ ಸಾಕಂತ ಅಷ್ಟೆ
ಹ್ಮ್ ಚೊಲಾಗಿ ಎತ್ತೋಗಿ ಗಾಯ್ ತಿನ್ ಮಕನ್ ಚೆನ್ನಾಗಿರ್ತದೆ ಬೇರೆ ಎಷ್ಟ ಎಷ್ಟು ಅಂತ ಕಷ್ಟ ಪಡಂ ನಾವು
ಹ್ಮ ಜೇಲ
ಹ್ಮ್
ಮತ್ತ
ಮತ್ತೆ ಅವ್ರ ಬಾಗ್ಯ ಯಾರ ಅವ್ರು ಫೋನ್ ಮಾಡಿದ್ರ ನಿಮ್ಗ
ಭಾಗ್ಯ ನಾ ಹ್ಮ ಇಲ್ ಮನೆೆ ಮಾಡಿದ್ಲವ
ಯಾವ ಭಾಗ್ಯ ಹೇಳು
ಆಕೆ ಅರಿಕೆರೆಕ್ಕೆ
ಅಯ್ಯೋ ಆಕಿನಾ ನಾನೇ ಮೊನ್ನೆ ಮಾಡಿದ್ದೆ
ಹ್ಮ್
ಅದೇನು ನೆಟ್ವರ್ಕ್ ಸರಿ ಕೇಳಸವಲ್ದಂತ ಕೇಳಳ್ಸವಲ್ದಕ್ಕ ನಾ ಮಾಡ್ತೀನಿ ತೊಗೊ ಅಂದಾಕಿ ಅಕಡೆ ಆಗ್ಯಳ
ಹ್ಮ್ ಆರಾಮ್ ಇಲ್ಲೇನೋ
ಹ ಹಾ
ಅಲ್ಲಿಂದ ಅರಿಕೆರೆ ನಮ್ಮ ಊರಮ್ಮ ಕರೆ ನೆಟ್ವರ್ಕ ಬರಲ್ಲವ
ಹೌದ್ ಅಲ್ಲೇ ನೆಟ್ವರ್ಕ್ ಬರ್ಲಂತ ಹೊಲ್ಕ್ ಹೋಗಿದ್ ಹೊಲ್ಕ್ ಹೋಗಿನಕ ಬಂದ್ ಮಾಡ್ತೀನಿ ತೊಗೊ ಮನಿಗೆ ಹೋಗಿ ಅಂದ್ಲ
ಹಾ ಹಾ
ಮಾಡ್ತಾಳಂತ ನೋಡ್ದ ನಾನ ಒಂದ್ಸರಿ ಮಾಡ್ದ ಮತ್ತತ್ ಸರಿಯ ಕೇಳಸ್ಲಿಲ್ಲ ಮತ್ತೆ ಬಂದ ನೆಟ್ವರ್ಕ್ ಇದ್ದ ಮಾಡ್ತೀನ್ ತಗೋಕ್ಕ ಅಂದ್ಲು
ಹ್ಮ್ ಹ್ಮ್
ನೆನಪು ಹೋಗದೆನು ಅಕ್ಕಿಗೆ ಏನ್ ಮಾಡಾಕತ್ತಾಳ ಏನು ಮಾಡ್ ಹ ಏನ್ ಕೆಲ್ಸ?
ಏನ್ ಮಾಡಾಕತ್ತಾಳೇನವ್ವ? ಮ ಎಂಗೇಜ್ಮೆಂಟ್ ಆಗ್ಯದ ಆಕಿಂದು ಮದುವೆ ಆಗಿಲ್ಲ ಅಲ್ಲ.
ಆಗ್ಯದ ಮತ್ ಕೆಲ್ಸ ಮಾಡ್ತಿರಬೇಕು ಅಂತೀನಿ, ಏನೂ ಏನಾರ ಏನ್ ಮಾಡ್ತಾಳೆ ಏನು?
ಇವಾಗೇ ಏನ್ ಕೆಲ್ಸ ಮಾಡ್ತಾರ ಅವ್ವ ಮನೆಗೆ ಇರ್ತಾಳೆ ಅನ್ಸತ್ತ. ಅವಾಗ ಸಾಕಾಗಿತಿ ಕೆಲ್ಸ ಮಾಡಾಗೆಲ್ಲ, ಹ
ಅವಾಗ
ಬೇಸರಾಗಿತ್ತು.
ತಿರ್ಗಾಡದ ಇತ್ತಲ್ಲ ಬ ಅಂದ್ರೆ ತಿರಾಗಾಡದ ಅಂದ್ರೆ ಹ ಆಗಲ್ಲ
ಆಗಲ್ಲ ಅಲ್ಲಾ.
ಹ್ಮ್
ಅದ ಯಾರ ಕರ್ಕೊಂಡ್ ಹೋಗೋರ್ ಇಲ್ಲಿ ಏನಿಲ್ಲಾ ಬಸ್ಸಿಗೆ ಹೋಗಬೇಕು. ಸ್ಕೂಟಿ ನೋಡ್ರಿ ಬರಲ್ಲ ಅಕಿಗೆ.
ನಾವು ಎಲ್ಲದಕ್ಕ ಸಹಿ ಅಂತೀವಿ ಆಕಿ ಅನಲ್ಲ ಬಿಸ್ಲೆನು ನೆರಳೆನು ಎರಡು. ಮಾಡಕ್ ಅಂತ್ರು ಎಲ್ಲದಕ್ಕೂ ಮಾಡ್ತೀವಿ.
ಹ್ಮ
ಹಗೆ ಜಾಸ್ತಿ ಕೆಲಸ ಆದ್ರೆ ಟೈರ್ಡ್ ಆದ ಹಂಗಕಗೆ.
ಹೆಂಗವ ಹಿಂಗಂದ್ರೆ ಹೆಂಗ ಅವ ನಾಳೆ ಮದ ಮಾಡ್ಕೊಂಡ ಬಂದ್ಮೇಲೆ.
ಹ್ಮ್
ಮಾಡ್ಬೇಕು, ಹ್ಮ್ ಮತ್ತಗಾವತ್ತು ಕೊಯಕ
ಮಸ
ಹ್ಮ್ ಹೌದು.
ಹ್ಮ್
ಊಟ ಮಾಡ್ಬೇಕ ನಾನು.
ಮಾಡಬೇಕು‌.
ಹ್ಮ್ ಹ್ಮ್
ಸರಿ, ಮತ್ತೆ ಹಸಿನ ತೊ ಅಡಿ ಮಾಡ್ತೀನಿ ಸ್ವಲ್ಪ.
ಹಾ ಅಷ್ಟೇ ಮಾಡ
ಹ್ಮ
ಸರಿ